ಇದ್ರಾಗುತ್ತೆತ್ತದಲ್ಲ
ಹಾ
ಹಊನಪ್ಪಾ
ಜನ ಹೆಂಗ ಚೇಂಜ್ ಆಗ್ಬಟ್ರಿಂಗೆ
ಹ್ಮ್ ಹೊಸ ನೀರು ಹಳೆ ನೀರು ಹೊರ್ತೋಯ್ತು
ಹಾ
ಹಳೆ ನೀರು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಹೊಸ ನೀರಿ
ಹೊಸ ನೀರು ಯೂಸ್ ಮಾಡ್ತಿದ್ರ ಹಳೇ ನೀರು ಮರಿಬಾರ್ದ ನೀವ ಎಷ್ಟಾದ್ರೂನು
ಹಾ ಹಳೆ ನೀರ್ ಬಿಡಾಗ ಅವಾಗವಾಗ ಎತ್ಕೊಂತೀನಿ
ಹಾ
ಅವಾಗವಾಗ ಎತ್ಕೊತೀನಿ ಹಳೆ ನೀರ್ನು
ಹೌದಾ
ಹ್ಮ್ ಎಷ್ಟ್ ನಿಮಿಷ ಆಯ್ತ ಅದ ಅದ ಎಷ್ಟ ಬಂದ ಪಾಯಂಟ್್ರ ಅದ್ರಾಗ
ಏಳ್ನೂರ ಇಪ್ಪತ್ತೈದು
ಮಾಡದಕ್ಕೆ ಇವಾಗ ಎಷ್ಟ ಆಗತ್ತೀರಾ ಇನ್ನೆಂಟ ಬಕ್ತಾನೆ
ಇಪ್ಪತ್ತೆರಡು ಆಗದೆ
ಹಾ ಇನ್ನು ಅದೇ ಎಂಟು ಮಾಡ್ಬೇಕ ಇನ್ನ
ಹಾೆಂಟಾದ್ರೆ ಬಂದ್ಬಿಡ್ತದ ದುಡ್ಡು
ಹಾ ಬತ
ಹ್ಮ ಇವತ್ ರಾತ್ರಿಕಲ್ಲ ಮಾತಾಡ್ಬಿಡಣ
ಾ ಮಾತಾಡತ ಅಣಂಬ
ವಾ
ವಯನ್
ನಿನ್ಕೂ ಬರ್ತದಲ್ಲ ಇವಾಗ ಹೊಸ ನಂಬರ್
ಕಾಲ ಪೇಜಾರ
ಆ
ಇಂತ ಮಾಬಡಿದಕ
ವೈಕ್ಯಂಡ ರೈತ ನಿಂತು ಬರದ ಇರುತ್ತದಮ್ಮ ವೈಕ್ಯಳಕ್ಕೆ ಅದಕ್ಕೆ ನಿಂತು ಬರೋದಿಲ್ಲ
ಜವ ಮಾಡತ ಅದಗೂಟ ಮ
ಹ್ಮ
ವೈಕಾಂಡ್ರ ನಿಂತಕೊ್ಬುದು ವೈಕಂಡ್ರ ನಿು ಬರ್ತಲ್ಲ
ಅದಿಕ್ಕೆ ನೀ ವಹನ್ ತ ಅದಿಕ್ಕೆ ವಹಣ ನಿ ದಿವ ವಯಕ ಹೊಟ್ಟಿರ್ತೀವಿ ಇಷ್ಟ ಅತ್ಕ್ಕೆ
ಹ್ಮ್ ತಾಯನಿಲ್ಲಪ್ಪ
ಆಾ
ತ ಎಣಗಿಲ್ಲಪ್ಪ
ಬಿದ್ದಬಿಟ್ಟಿದಯಾ
ಹ್ಮ
ಏನ
ಹನ
ವಾ
ಹ
ಎಫ್
ವಾಲಿಬಲ್ಕ್ಕ ಮಾಡ್ಬೇಕು ಹಳೆ ಆಟ ಇತ್ಕಮ್ಮಿ ವಾಲಿಬಾಲ್
ಹ ಕಮ್ಯಾಕ್
ಯಾವ ಒಲ್ಲ ಸುಳ್ಳ ಒಳ್ಳೆ ಆಟ
ಹಾ
ಹಳ ಆಟ ಹಳೆಯ ಆಟ
ಅದೇ ಕಮ್ ಬ್ಯಾಕ್ ಮಾಡ್ತಾ ಇದಯಾ
ಹ್ಮ
ಹ್ಮ್ ಮಳೆ ಮ
ಮತ್ತೆ ಬರ್ತೀನಿ ಚಿನ
ಮಕ್ಕನಳ
ಅಚ್ಚೆ ಬರ್ತಿನಚ್ಚಿನ
ಹ್ಮ್ ಬಂದ್ ವೈಕ ಉಡಿ ನಂಗೆ ಬಾತ್ರೂಮ್ ಹೋಗಿ ವಕ ಮುಟ್ಟ
ಹ್ಮ ಹ್ಮ
ಮನ ಕೆವಡುು
ಅದದ ಮಗ ನಾನು ಇದಾಕಿದನಂತೆ ವೇಯನ್ ಹಾಕ್ಬಿಟ್ಟೆ ನ ತಳದಿಂದ
ಯಾರುಕ್ಕಾ
ನಮಗೆ ನಿೆನ್ನೆ ಅಲ್ಲೇ ನನ್ನ ನಾ ಅವ ಆಿಸಬಿಡ್ರೆ
ಆ
ಅವ್ನೇನ್ ಆಡದ ಅವ್ನ ಆಡ್ಕೊಂಡ್ಲಿ ಬಿಡು ಹಂಗೆ ಹೆಂಗ ಅಂತ ಅಲ್ಲಿತಳ್ಕೊಂಡ
ನ್ಪ್ಪ ಗೊತ್ತಿಲ್ಲ ಅವ್ರ ಮ್ಯಾಗ ಆಡ್ಬಿಡನ್ ಬಂದಪ್ಪ ನನ್ನ ಹತ್ರ
ಯಾರ ಮಾಗ ಹ
ಅದೇ ತಾಳ್ಕೊಟ್ರ ಮಗ ಆಡ್ಬಿಡನ್ ಬರ್ರಿ
ಹ್ಮ್ ಆ ಆಯ್ತ್ಆತ ಜಯಕ
ಹನಾ
ನಿಮ ಕಯಕಾತ
ಇ ಆರಾಮ ಹೊಓದ್ ಬಿಡ್ಬೋದ ಐತ್ರಿ ಸರ್ವಾಗ ಹೊಡದಕಿರರಿ ನಲ್ಲಿ
ಯಾರ ಇಟ್ರ ಆಗಾನ ಇಲ್ವಣ
ಹಾ
ಹೈದರಾಬಾದ್ ನಿ ಆಗೋ ಜನ ಅ ಬಾಕ್ ಸರಿಯಾಗ ಆಗ್ತಾರ ನಿ್ ಸರ್ ಹೋಗ್ಳಾಗತ ಮುಡ್ತ ಆ್ ಹಾ
ಚೆನ್ನಾಗ ಹೋಗತ್ತತ್ ಸರ್
ಅಲ್ಲ ಅದೆ ಸ್ವರೂೋಗ ಲೆ ಅವ ಮಂಬರ್ ಸದ
ಹ್ಮ ಪಕ್ಕ ಹೊಡ್ದ ಆ ಕೊೋಲ್ಟಾಗ ಹೊಡ್ದಿರಿ ನೀ ಕೊಲ್ಟಾಗ ಆತಾ ಇರ್ಲಾ
ನಾನ ಅಲ್ಲೇ ಆಡ ಕರೆಕ್ಟ್ಲ್ಲಿ ಎ ಪಸರ
ಐಟ್ರಾಗ ನ ಪಸ್ತಾರಲ್ಲ
ಡ್ರ ಪ್ರಿನ್ಸ್ ಮಾಡರ್ತಾರೆ ಬೆ
ಯ ಅವನ್ ಪಸರಾಮ
ಅದೇ ರೋ ಮನಸವ ಶ ಮಾಡ್ಕೊಂಡ ಚೆನ್ನ್ ನೋಿ
ಹಾ ನಮ್ಮ ಮಾಮೂನು ಮೈನರ್ ಹೊಡಿತಾದು ನಾನ್ ಸೆಂಟ್ರ ಹೊಡಿತಾ ಇದತ್ತು
ಇಲ್ಲಿಿತಾ
ಹಾ
್ಮ ಅದಮ ಸರ
ಹ
ಹಂಗ ಸರಿ
ಕೆಲ್ಸ ಹಗಿರತ್ತತ್ತು ನೀನ್ ಶಾಟ್ ಪಸುವ
ಹಾ
ಆರಾಮ ಮಾಡಡ್ತಾಕಬೋದ ಆಯ್ತು ಹಾ
ಹ್ಮ
್ದದತ್ ಗುರು
ಎಏಳ್ ಮಳಗಾವಲ್ಲ
ಬ್ಲ್ಾಕ್ ಹಂಗ್ ದೊಮ್ಮೆಲ್ನ ಮಾಮ್ನುೋ ಅಲ್ಡ್ರಾ ನಿಂತ್ ಹೆಂಗ್ ಬಿದ್ದಿರವು
ರ್ಮೆ ಆಾಕರದ ಆದ್ರೆ ಒಂದ ಕೊಡ್ತ ಇದರ್ಶನ ಜನಾರ್ದಾಲ್
ಈ ಕಡೆ ನಾನು ಡಿಪೆನ್ಸ್ ಆಡೀಿನನೆ ನೀನ್ೊಂದ್ ಲೈನ್ ಆಡಿಯಾ
ಗುಂಡ್ಗನ್ ಇದ್ದನಲ್ಲ ಗುಂಡ್ಗನ್ ಆರ್ಸಿ ನಾನು ಕೈಗೆ ಆಡಕ್ ಆತ ಇದ್ದಿಲ್ಲ
ಹಾ
ಹಾ ಆಡ್ತ ನಿಿದ್ದಿಲ್ಲ ಪರವಾಗಿಲ್ಲ ಚೆನಗರು ಮೊನ್ನೆ ಕಿಿಂದ ಮೊನ್ನೆ
ಆ
ಮನ್ಕಿ ನ ಮನೆ ಚೆನ್ನಾಗ ಅಡ್ಕಂತಾನ
ಎರ
ಹಾನ
ನಿಡ್ಗಟ್ಟಕ್ ಚೆನ್ನಾಗ್ ಮಾಡ್ದ
ಅದೇ ಊರ ಹತ್ರ ನಿನ್ಕಾ ಆಡ್ಲಿಕ್ಕ
ಓ ಸ್ವಲ್ಪ ಕ್ಬೇಕಾ
ಸ್ವಲ್ಪ ಬಂದಿದೆ ಅದು ಒಂದೇ ದಿನಕ
ಜನ
ಣ
ಜನ ನೋಡಿ ಹೆಂಗಂತ
ಹ್ಮ್ ನಿಮ್ಮ ಮಾಮನ್ ಕಕಿದ್ದ್ ಜ್ಲಾಕ್ಲ್ ಕ ನೆಟ್ಟೇಚ್ಚು ನೆಟ್ಟೇಚ್ಚು ಅಂತ ಕೇಳ್ತನ್ಲಿ
ಆ
ಈ ಮಾಮನ ಯಾಕ ಹಾಕ್ಬಿಟ್ರೆ ನತ್ಯೇಚ್ಾಗಿಿಲ್ಲ ಅಂತ ಕೇಳ್ತಾನೆ
ಹ್ಮ್ ನಂಗೆ ಜನಾರ
ಹ್ಮ್ ಅಂತೂ ಒಂದ್ ಮೂರ್ ಬ್ಲ್ಯಾಕ್ ಸರಗ್ ಹಾಕದ್ ಅ
ಹಾ
ಒ್ ಮೂರ್ ಬ್ಲಯಕ್ ಸರಿಯಾಗಿ ಆಾಕದ್ ನ ತಗ
ಯಾರಾ
ನಾನೆ
ನಂದಾನ ಹಾಕದ್ರ ಅವರು ಒಂದಾನ ಹಾಕ್ಾರ
ನಿನ್ ಕೆಲಸರುಳೇ ಮಾಡಿಲ್ಲ ನೀನ್ ಕಾರಣ
ಹೌದು ನನಗ್ ಸರ್ ಒಳ್ಯಕ ಆಗ್ದ ಇಬಳೋದು್ ನಮ್ಮೂರವರೆಲ್ಲ
ನಿನ್ ಕಾಯ ಇವೈಿ ಆಾಗಿದ್ರು ಬಾ ನಾಯ್ ಕೊಡದಂಗ್ ಹೊಡಚ ಆಾ ಕ್ಲೋಸ್ ಆಗಿದ್ ನಾಯಕ್ ಕೊಡದಂಗ್ಡತಿ ಅದಕ್ಕೇನ ಒಡೆಯಲ್ಲ ನೀಂತ
ಹೌದಾ
ಹ್ಮ್
ಗುಂಡುನ ಕುೂ ಭಯಾನೇ ನನಕ್ ಸರ್ಕ ಲೋಡಕ
ಹ್ಮ್ ಭಯ ಅಂತ ಅದೆ ಎಲ್ಲಾರಮನ್ಸರ್ಗಳ ಅ್ರೆ ಮೈನಸ್ ನಿನ್ಕಡ ನಿನ್ ಅವಯ್ಯದ ಬರಲ್ಲ
ಹಾ
ಅದು ಬೇರ ಮೈನಸ್ು
ಅದಿಕಲ್ಲಿ ಅ ಅದಿಕೇ ಮಗ ನಂಗ ಅಲ್ಲಿೋಯ್ತಾ ಇದ್ದಿದ್ದು ಮರಾಸ್ ಟಾಮ್ರ ಅವ್ರ ಕ ಹಯ್ತೀರ ನನಕ್ ಒಯ್ದಿರ ದೇವ್ರನ
ಹಾ ಅದಕ್ಕೆ ನಾನೂ ಸೆಂಟಗಿದ್ದಿದ್ದು ಅಲ್ಲೇ ಹೊಡಿಬೇಕು ಸರ್ರುವ ಸರ್ರುವದ್ರಾಗೆ ನಮ್ ಮೈನ್ ಪಾಯಿಂಟ್ ಇಬಲ್ಗ
ಹಾ
ಅಲ್ಕು ಲಾಸ್ಟ್ ಮ್ಯಾಚ್ ನಾನು ಎಷ್ಟು ಒ ಒತ್ತು ಪಾಯಿಂಟ್ ಏ ಹೊಡ್ತಿದ್
ಹ್ಮ್ ಹ್ಮ್
ಈಚಕಾ ನೆಟ್ಕ ಎಲ್ಲಾ ಹೆಂಗ ನಂಗ ಒಾಕ್ತನಿ ಒಂದ್ ಬಾಲ್ ಅಲ್ಲೇ ಹೊಡೆದಕಣ ಅಂತಂದ್ ನೆಟ್ಟೊಳಗೆ ಹಯ್ದಾಕ್ಬಿಟ್ಟಿದೀನಿ ಬೇಜಾರಾಗೋಯ್ತು
ಹ್ಮ
ಅಂತ ಬೆಲೆ ಇತ್ತು ಪಾಸದು
ಅರ ನೀನ್ ಒಯ್ದಯತಾ
ಹ ಅಲ್ಲಿ ನಮ ನಮಿದ್ರಾಗ ಹಯ್ಬಿಟ್ಟು ನಿಮಪ ಇದ್ರಕ ನೆಟ್ಕ
ಇನ್ ಬ್ಲ್ಲಾಕ್ ಆಗಿರ್ದ ಇತ್ ಇತ್ಗೋ ಣ ಅಂತ ಹೋಗಿದ್ದು ಪ್ಲಸ್ ಕಡೆ ಅಲ್ಲೇ ಅಲ್ಲೇ ಇದ್ದ ಹೋಗಿಡ್ತು ಬಾಲು ನಿಟ್ಟಾಗ
ಹಾ
ಇಲ್ಲ ಅದೆಲ್ಲ ಹೇಳ್ತ ತಿಷ್ಟು ಇದ್ರಾಗಡೋದ್ ನೀನು ಶಾ ಫ್ರೆಂಟ್ಲೈನ್ ಹಯ್ಯಕ್ ಹೋಗಣ ಅಂತ
ಅಲ್ಲ ಗುರು ನಾನು ಬ್ಲಾಕ್ ಬಂದ್ಮೇಲೆ ಒಂದ್ನ ಒಯ್ದೇನ ಅಲ್ಲೈ
ನಾ ನಿಮ ಪೋಸ್ಟ್ ನಿನ್ ಕನೋ ಬಂದಿದ್ರೆ ಹೊಯ್ತಾ ಇದ್ದಿಲ್ಲ ಹೋಯ್ತಾ ಇದ್ದಿಲ್ಲ ನನ್ನ ಯು ಎಷ್ಟು ಬಾಲ್ನಿ ಎರಡು ಬಾಲ್ ನೋಡಿದ್ನ ಅಷ್ಟೇ ನಾನು ಬಾಯ ಅಂತ ಏನಲ್ಲ ನಡಲ್ಲ ಅಪ್ಪಿ
ಹಾ
ಭಯ ಅಂತನ್ಿಲ್ಲ ನಮ್ಕ
ಇನ್ನೇನು
ಅದೆ ಆಟ ಬಿಟ್ಬಿಡಿದೆ ಅಷ್ಟೇ
ಅಲ್ಲ ಪೋಸ್ಟಿಂದ ಒಯ್ದವನು ನಾನ್ ಬ್ಲಾಕ್ ಬಂದ್ಮೇಲೆ ಯಾಕೋಯ್ದಿಲ್ಲಡ
ನ ಒಂದು ಬಾಲ ಕರಾಟ ಡ್ರಾಪ್ ಎ ಆಗ್ತಾ ಇದ ಬತಾನೆ ಇಲ್ಲ ಬ ಕಡೆ
ಸಪ್ರೈಲ್ ಮಾತ್ರ ಕರೆಕ್ಟ್ಗ ಕೊಡ್ತಾ ಇದ್ದೀನಿ ಆತ ಇಲ್ಲ ಹೊಡೆಯಕ್ ಮಾತ್ರ
ನೀನೇ ಲಾಸ್ಟ್ ಮ್ಯಾಚ್ಗೆ ಎಲ್ಲಿರ್ ನಾವು ನೀನೇ ಮಾಡಿದ್ ಗ್ರೂಪ್ ನ ನ ಎಷ್ಟು ಕನ್ಫಿನ್ಯೂನ್ಸ್ ಮೂರ್ ಬ್ಲಾಕ್ ಕೊಡ್ದದೆ ಅವ್ರ ಜೊತೆನ್ನು ನಮ್ದು ಹಬಲು
ನೀನ್ ಹಂಗ್ ಸಪ್ಲೈಲ್ ಕೊಟ್ಟಿದ್ದಿ
ಹ್ಮ್ ಹ್ಮ ಕ್ದಿರಲ್ಲಿ ಕರೆಕ್ಟ ಪಸ್ಲ ತನ ನೀ ಹೆತ್ತಕೆ ಹೋದ್ರೋಗ್ಲಿರಪ್ಪ ಗೇಮ್ ಬಲ್ ಆಗಿತ್ತಲ್ಲ ಆವಾಗ ಯಾಕಪ್ಪ ಪಿಚ್ ಕೊಡದೆ ಸಪ್ಲೈ ಕೊಟ್ಟಿದಲ್ಲ ನಾವು ಗೇಮ್ ಆಗತ್ ನೋಡಮ್ದು
ಹಾ ಸೈಡಾಗ ಹೊಡೆದ್ ಬಿಟ್ಟಿದ್ದಲ್ಲ
ಹಾ ಆತೊಡ್ದ್ ಬಿಟ್ಟಿದ್ರೆ ಗೆಜ್ಜ ಆಗೇರಿ
ಲೈನ್ ಆಗ ಹೊಡದ್ನಲ್ಲಿ ಅಲ್ಲಿ ಥರ್ಡ್ ಲೈನ್ ಆಗ ಹೊಡ್ನಲ್ಲಿ ಬಾಲ್ ನಲ್ಲಿ
ಹೇ ಇಲ್ಲಾರ ಲೇ ಈಚ್ ಹೊಡೆದು ಬಿಟ್ಟೆ ಲೇ ನಮ್ ಹುಡುಗನು ಎದ್ರುಬಿಟ್ನಾ ಈಚ ಕೊಡ್ತ ಬಿಟ್ಟೆ
ಥರ್ಡ್ ಲೈನ್ ಹಚ್ಕೊಡ್ತಿದ್ದು
ಹಾ ಕಚ್ಚಿನ್ ಕಡೆ
ಹ್ಮ್
ಬೇಜಾರು ಆಗೋಯ್ತು
ಅವ್ರಗ್ ಗೆದ್ದಿರ ನನ್ ಕೊಟ್ಟಿರ ಕಾಸ ಅವರು
ಹೊಡ್ತಾಯತಿಲ್ಲಾರ ಕಾಸಕೆ ಯಾವ್ದ ಇರತ್ತಲ್ಲ ಒಂದ ಯಾವ್ದನ್ನು ಒಂದು ಟೈಮ್ಗ
ಹೌದ್ ನೆಕ್ಸ್ಟ್ ಟೈಂಡ್ ಮಾಡ್ತವಪ್ಪ ಇವಾಗ ಆಗಿಲ್ಲಲ್ಲ ಈ
ಹಾ
ಎಕ್ಸ್ಟೆಂಡ್ ಮಾಡ್ತ ಹಾಗೆ ಎಲ್ಲ
ಇದ ಹಂಗಿಲ್ಲ ಇನ್ನ ಏನ್ ಮಾಡೋದ ಐ ಟಿ ಎಕ್ ಸೇರ ಜನ
ಆ
ಐಟಿ
ಅಡ್ಮಿಷನ್ಗೆ ಹೋಗ್ತೀಯ ನಾಳೆ
ಆ
ಅಡ್ಮಿಶನ್ ಹೇಳಬೇಕೇನಾ
ನಾಳೆ ಎಲ್ಲ ನೆಕ್ಸ್ಟ್ ಸೋಮವಾರ ಹೋಯಿತೀನಿ
ಏ ಬೇಡ ಒಬ್ಬರು ಬೇಜಾರಲ
ಹಾ
ಬೇಜಾರು ಆಗಲಿ
ಏನ್ ಐಟಿ ಯಾಗ
ಹ್ಮ
ನಾನ್ ಅಂದ್ರೆ ಹಂಗ ಹಂಗ ಹೋಗಲ್ಲಮ್ಮ
ರೆಸ್ಪಾಂಡಿಂಗ್
ಹಾ.
ಎಟ್ಟು ಬಿಟ್ಟು ಬಿಟ್ಬಿಡದ. ಹ ಇಲ್ಲಾದ್ರೂ ಪರವಾಗಿಲ್ಲ ಆದ್ರೂ ಲಾಸ್ಟ್ ಲಾಷ್ಟ ಬರಬೇಕು ಕಲ
ಲಾಸ್ಟ್ ಲಾಸ್ಟ್ ಆಗ ಏನ್ ಇದಕ್ ಮಾತ್ರ ಬರ್ತೇನೆ. ಎಷ್ಟ ಯಾವತ್ ತಗೊಂಡಿದ ಗುರು.
ಯಾವವುದಿಲ್ಲ.
ಇಟ್ಟಾರೆನಾ.
ಹ್ಮ್
ಪ್ರಸನ್ನ.
ಎಲೆಕ್ಟ್ರ ಶೆಂಪೂ ಲಾವ.
ಇಲ್ಲ.
ಹ ಹಾ.
ಹಕ್ಕಿಲ್ಲ.
ಫುಲ್ ಲವಯತ.
ಓಹ ಅದು್ ಇಷ್ಟ್ ಲಿಮಿಟ್ ಅಂತಿರದ. ಹ.
ಹನಾ.
ಹ್ಮ ಎಲ್ಲ ಮಟ.
ಲ್ ಒ ಎಷ್ಟು ಮಿಡಿಕ ಹಾಗಗಲ್ಲ ನಾನ ನಿಂತ ಆಗುತ್ತ. ಎಟ ನ. ಅಲ್ಲೋ.
ಏನ್ ಗರೋದು ಕತೆೆ.
ನಿಜು ಬತ್ತ ಗುರು ನಕ.
ಹ. ಇವತ್ ರಾತ್ರಿ ಎಲ್ಲ ಫೋನ್ ಮಾತಾಡ್ಬೇಕು ಅಂತ ಇದ್ದು ಬೇರೆ.
ಹ್ಮ ಹ್ಮ ಅವವು ವಚ ನ.
ಹಾ.
ಜಯ.
ನಿತ್ಯೆ ಅದ ರಾತ್ರಿ ಎಲ್ಲ ಹೆಂಗ ಮಾತಾಡ್ತಯಾನ.
ಹ ಸರಿ. ಸಫ್ಟವೇ ಕೆಸ ಬಕ್ಕ ಇಲ್ಲ ಇದ ಲಾಸ್ಟ್ ಕಾಲ ಮುೊಲ್ಕಾ ಬಿಿಡ್ತೀ
ಎಂತ್ರ ಕೆಸ
ಬೆಳೆಯಕ್ ಮಾಡ ಬಿಡ ಇ್ ಲಾಸ್ಟ್ ಕಾಲು
ಇಪ್ಪತ್ತ ಮೂರ ಹತ್ತದ ಬೆಳಗ್